ಹಳಕ್ಕೆ
ಏನ್ ಮಾಡಐತಿ
ಏನ ಇಲ್ ನೋಡು ನಷ್ಟತದಾಯ್ತು ಹ್ಮ
ಊಟ ಆಗೆ ನೋಡವ ನಮ್ದು ನಾಷ್ಟ ಆಗಿಲ್ಲ ಊಟಾನೇ ಮಾಡೀಿನಿ
ಹೌದು
ಜನ ಅಡುಗನೇ ಮಾಡಿದ್ದೆ ಇವತ್ತ ಹುಡುಗರ್ನು ಒಂದ ಚಪಾತಿ ಹೀರಿಕೆ ಪಲ್ಯ ಊಟ ಮಾಡಗ್ಯಾರ ನಿಂದು
ಇವತ್ತ ಇದು ಪುಲಾವ ಮತ್ತೆ ಕೊಸಂಬರಿ ಮಾಡಿದ್ದೆವು
ಹೌದಾ ಸ್ಪೆಷಲ್ ಅದು ಹೌದಾ ಮನೆಗೆ ಇದ್ಯಾನ
ಹ್ಮ್ ನನಗೆ
ಹ್ಮ ಸುಮ್ಮ್ ಹಚ್ಚಂಗ ಹಚ್ಚಿದವ ಅದ ಲ್ಲ ಅಂತೇಳಿ
ಹ ನಾನು ಅದೇ ಅಂತ ಹಕೊಂಡು ಒಮ್ಮದ ನಮ್ಮಿ ಇದ್ರೊಳಗೆ ಬಂತು
ಸುಮಟ್ರಾಯ ಮಾಡಡದ ನಾನ ಅದಕ್ಕೆ ಇದು ಮಾಡ್ತಾಳೆ ಇಲ್ಲ ಫ್ರೀ ಅದಾಳೆ ಇಲ್ಲ ಅಂತ ಮ ಹೇಳ ಹಚ್ಚಿದೆ ನಾನು
ಹ ನಂದನ್ ಯಾವಾಗ್ಲೂ ಆನರ್ ಕೂಡ
ಹೌದೌದ ್ ಖಾಲಿ ಆಗುತ್ತಾ ಇನ್ನೊಂದ್ ಹತ್ ನಿಮಿಷನಾಗ
ನಿಂದು
ನಿಮಿಷ್ನ ಖಾಲಿ ಆಗತ್ತ ಅದಕ್ ಸುಮ್ಮ ಎರಡು ಉಳ್ದಿದ್ದು ಅದಕ್ ಅ ಮಾಡ್ಯಾರ ನೋಡಿದ್ರ ಆಐ್ತ ಮಾಡಿದೆ ನಾನು ಈಸಿಯಂದರ ಫನ ಮಾತಾಡ್ಕಕ್ಂದ್ರ ಈಗ ನಾ ಫ್ರೀ ಇದ್ದಾಗ ಅವ್ರ ಫ್ರೀ ಇರಂಗಿಲ್ಲ
ಹ್ಮ್
ಅದಕ್ ಸುಮ್ಮನೆ ಎರಡ ಅದಾವವು ಸು್ನೆ ಯಾಕೆ ಕೈನೊಂದುತ್ತು ನಿಮಷನರಿಚಾರ್ರ್ಜ ಖಾಲಿ ಆಗುತ್ತಾ ಮ ನೋಡಿದ್ರೆ ಇತ ಅಂತ ಮಾಡ್ದ ನಾನು
ಹ್ಮ್ ಹ್ಮ್
ಮತ್ತ ಏನ್ ನಿಮ್ಮ ತಂಗಿದರ್ ಇಬ್ರು ಮಾಡಿದ್ರಾ ನೀನು ಫೋನ್
ಹಾ ಮಾಡಿದ್ದ ಆದ್ರು ನಿನ್ನ
ಕೆಲ್ಸನ್ ಹೌದಲ್ಲ ಅದೇ ಅಂದೆ ನಾನು ಇನ್ನ ಒಂದ್ ಸ್ವಲ್ಪ ಇದರ್ಬೇಕು ಅವ್ರ ಕೆಲ್ಸ
ಮುಗದದ
ಅರ್ಧ ಮುಗ್ದದ ಮಾಡಂತ ಹೇಳ್ಬೇಕಿಲ್ಲ ಆದಷ್ಟು ಜಲ್ದಿ
ಹೇಳನಿ
ಆದಷ್ಟ್ ಜಲ್ದಿ ಮುಗಸ ಅಂತ ಹೇಳು ರಾಜೇಶ್ವರಿಗ ಕೊಟ್ಟಿದ್ದೆ ರಾಜೇಶ್ವರಿ ನೀ ಮಾಡಿದ್ಲಂತಲ್ಲ
ಇದ್ರೋಳು ಮಾಡಿಲ್ಲ ಒಂದ್ಸಲ ಮಾಡ್ಯಿವ್ ಮಾಡ್ಯವಳಕಿ ಅಕ್ಕ ಅವಾಗ ಇವ್ರ ನಮ್ಮ್ ಮನಿಯವ್ರೋಗ ಊಟಕ್ಕೆ ಹಚ್ಚಕತಿದಾವ ಹ
ಹತ್ ನಿಮಷ ತಡಿ ಅಂತ ಹಂದಿ ಅಂತ
ಹೌದು
ಅಂದ್ ಮತ್ತ ಕಡಗಿ ನೀಶಾಗ ಗಂಗಾಾಗರ ಕೊಡಬೇಕು
ಅವ್ರಿಗ್ ಭ ಕೊಟ್ಟಿ ನಾವ್ಯಾಕ್ ನಮ ಏನ್ ಮಾಡ್ಯಾರ ನ ನಮ ಗೆಳದ ತಗ ಬಿ ಕೊಟ್ಟೀ ನೀ
ಹಾ
ಹ್ಮ ರಾಧಾಕ್ಕ ನಂಬರ ಮತ್ತ ಅಕ್ಕಿ ಅಕ್ಕನ್ ನಂಬರ
ಅದನ್ನ ಎಂತೆಲ್ಲ ಗಿಡೀ ಬಡ ಬಿಡು ಅವ್ರ ಏನ್ ಇದು ಮಾಡಂಗಿಲ್ಲ ಕೆಲ್ಸ ಮಾಡಂಗಿಲ್ಲ ಅವರು ಏನ್ ಮಾಡದ್ರ ಬತ್ತು ಬಿಟ್ರ ಬತ್ತು ಅವರು ಅಷ್ಟು ಇಂಟ್ರೆಸ್ಟ್ ಇದು ಮಾಡಲಗ್ಯಾರ ಅವರು
ಹ್ಮ್ ಹ್ಮ್ ಹ್ಮ್
ಅದಕ್ಕೆ ಈಗ ಗಂಗಾ ಕೆಲಸ ಚಲೋ ಮಾಡಕ ಲ್ಲ
ಯಾಕಿಂದು ಎಕ್ಸಾಮ್ ಇಐತತೆ ಮಾಡಿಲ್ಲಾ ನಿನ್ನೆ ಅದು ಅಿ ಹಾ
ನಿಶು
ಅಕ್ಕಿ ಮಾಡಾ
ಮಾಡಣ ಹಾಕಿ ಆಕ್ಟಿವದಾಳ ಬಲ ನನಗ ಮಾಡಾಡಿ ತಿ ಮಾತಾಡ ಲ ಮನೆ
ನಂಗ್ೈಸ ಎಲ್ಲ ಮಾತಾಡ
ಹ ಫಸ್ಟ್ ಟೈಮ್ ಅಷ್ಟ ಟೈಮ್ ಮಾತಾಡ ಮಾಡಿಿಲ್ಲಕ್ಕಿನ್ನು ನನಗ
ಹ್ಮ್ ಹ್ಮ್ ಹ್ಮ್
ಆಾಕೆನು ಮಾಡಿಲ್ಲ ಏನ ಬಾರಿ ಮಾತ ಮಾತಾಳಂತಲ್ಲ
ಹ
ಬಾರಿ ಮಾತಾಡಕತ್ತಾಡಂತಲ್ಲ ಅಂದೆ
ಯಾರ್ ಹೇಳದ್ರು
ಾರಿ ಮ ತಡ ತಳಂತ ಅದಕ್ಕೆ ಸೊಪ್ಪ ಅವವಂಗನ ಫೀಲಿಂಗ್ ಯ್ಯದ
ಹ್ಮ್ ಹ್ಮ್ ಹ್ಮ್
ಫೀಲಿಂಗ ಅಯ್ಯದ ಆ ತರ ಮಾತಾಡೋದು ತಪ್ಪು ಅನಿಸಸ್ತದನ ನಾನು
ಹ್ಮ್ ಏಏನಂದಳತ್ತು
ಅದಕ್ಕ ಸುಮ್ಮ ಇಲ್ಲ ಈಗ ವಯಸ್ ಆದರ್ ಇರ್ತಾರಲ್ಲಾ ದಗಿಗ ಶೆಕಿ ಆಗದು ಮಾಡದು ಆತಿರ್ತತಿ
ಹ್ಮ್
ಆ ಅದು ದೀಪ ಅಾಳಲ್ಲ ದೀಪ ಇದ್ರ ಹ್ಮ್ ಮನಿ ಮುಂದ ಏ ಹಂಗೆಲ್ಲ ಕುಮ್ರಬಾದುು ಗರ್ಭಿಣಿ ದ ಮಕ್ಕಳ ಹಾರಟಿ ಪ್ರಾಬ್ಲಮ್ ಆತದ ಬಾಯ ಇಲ್ಲ ಕುಂದ್ರಾಕತಿ ಕುಂದ ಬೇಡ ಅಂತ ಕರ್ಕೊಂಡ ಹೋಗಿ ಕು ಕರ್ಕೊಂಡ್ ಕುಂತಾಳ ಅಂತ
ಹ್ಮ್
ಅದಕ್ಕ ಒಂದ್ ದಿನ ಚಂದ ಎರಡ್ ದಿನ ಚಂದ ಈಗ ಮನೆಗೆ ವಯಸ್ಸಾದ ಆದವರ್ ಅದಾರಂದ್ರ ಒ ತಾಸ ಕುರ ತೋಡದಲ್ಲದು
ಹ್ಮ್ ಹ್ಮ
ಬ ವಯಸ್ಸ ಆ್ಯದ ಅಂತ ಹೇಳಿ ಅವ್ರಿಗೆ ಏನಾರ ಮಾಡೋಕ್ಕಾಗುತ್ತೆ ಅವ್ರತಿ ಅವ್ರು ಅದ್ರೆ ಬಿರ್ತಾರೆ
ಹ್ಮ್
ಇವರು ಸ್ವಲ್ಪ ಡಿಸ್ಟೆನ್ಸ್ ಇಟ್ಕೊಂಡು ಕುಂದರ್ಬೇಕು ಅಂತಪ್ಪ್ರ ಆ ಪ್ರೆಗ್ನೆಂಟ್ ಇದ್ದವ್ರಗ್ ಏನಾದಾರೂ ತತ್ರಾಸ ಆಗತ್ತ ನ ಆಾರಟಿ ತ್ರಾಾಸ ಆಗತ್ತ ಮಂತ ಹೇಳಿ ದೀಪ ಅಂದ್ಲ ಅಂತ
ಹ್ಮ್
ಅದಕ್ಕ ಈಕಿ ಇದ್ದಕ ಏನಂದಂತ ಅವನ್ ನೋಡ್ರಿ ಮಕ್ಳೆಲ್ಲ ಅವರು ಮಕ್ಳ ಆಾಗಿಿಲ್ಲ ಅಂತ ಗೋಳಾಡ್ತಾರ ನ ಮಕ್ಳ ಅದ್ರಕ್ ಹಿಂಗ್ ಮಾಡ್ತಾರ ನೋಡ ಜೀವ ತಿಂತಾರ ನನಗ ಅಂತ ಸಿಕ್ಕತ್ಂತ ಮಕ್ಳ ಇಲಾರ್ರಿಗೆ ಅದ ಸ್ವಲ್ಪ ತತ್ರಾಸ ಅನಿಸಸ್ತದ ಹ ಅಲ್ಲೇ ಅಡ್ಡಡ ಆತ್ತಲ್ಲ ಅವ್ರರಿಗೆ ಅ ಹ ತೈತಿ ಹೌದಲ್ಲಾ ಹಂಗ ಅನಸ್ತದ ಅದಕ್ಕ ನೀವ ಯಾಕಷ್ಟು ಮನ್ಷಿಗೆ ಹಚ್ಕೊಂಡ ಅವ್ರ ಅವ್ರ ಪೂರ್ತಾಕ್ ಮಾತಾಡಿರ್ತಾರ ನೀವರ ಯಾಕೆ ಮುಂಚಿಗ ಗೊತ್ತಿರ್ಬ ಬಿಡ್ರಿ ಅಂತ ನಾನನ್ ಅಂದೆ
ಹ್ಮ್ ಅವ್ರೊಬ್ರರಿಗೆ ಅದು ಆಗ್ಯದ ಒಂದು
ಹಾ ದೀಪಾಗ ಅವ್ರಿಗೆವಲ್ಲ
ಇವರು ಗಂಡ ಎಂತ
ಹ ಯಾರಿಗೆ
ಇವರಿಿಬ್ರು ಗಲ್ಲ ಎಂತಗೆ
ಹಾ ಹಾ ಹಾ ಹೌದು ಅದೇ
ಯಾರು ಮಾಡ
ಬ ಖುಷಿ ಇರ ಂತ ಮಾಡಿರ್ತ್ತ
ಹ್ಮ್ ಆದ್ರ ಅನ್ಬಾಾರ್ದು
ಹಂಗ್ ಅನ್ಕೋಬಾರ್ದ ಅಂತಿ ನಾನು ಇನ್ನು ಜಲ್ ್ಯ ಅವಗಸ ತಡ ಅಷ್ಟೇ ಮತ್ತೇನಿಲ್ಲ
ಹ್ಮ್
ಹಂಗ ಅನ್ಕೋಬಾರ್ದಂತ ನ ಆದ ಹೊಟ್ಟೆ ಫೋನೇ ಮಾಡಿಲ್ಲಕಿನ್ನು ನನಗ ಯಾಕೆ ಮಾಡ್ಲ ಒನ್ ಸ್ ಹೇಳ್ಬೇಕು ಅಂತ ವಯಸ್ಸ ಆದಾರ ಇರ್ತಾರಲ ನಿನ್ನು ಸ್ವಲ್ಪ ಹೊಂದ್ಕೊಂಡು ಹೋಗ್ ಹ ಹಂಗೆಲ್ಲ ಹೊರಗಡೆ ತೋರ್ಸದ್ರು. ನವ್ರಿಗೆ ಸ್ವಲ್ಪ್ ಪ್ ಅನಸ್ತದ ಅವರ ನಮ್ ಮನ ಸಂಸಾರ ಯಾಕೆ ಹೊರಗ್ ಇರಬೇಕಂತ
ಹ್ಮ್
ಸ್ವಲ್ಪ ಅಲ್ಲಡ್ಸ್ ನೋಡ್ ಅಂತರ್ ಇರ್ಲ್ ಬಿಡ್ರಿ ಇದ್ದಿದ್ರ ಅಂತ ಹೇಳಿದ್ರೆ ಮಾತ ಮುಗುದೋ ಹೋಗ್ತಿತ್ತು ಅಲ್ಲೆ ಹಾಂ ಇರ್ಲಿಬಿಡಿ ಆಂಟಿನ... ತಗಂದ್ರ ಮುಗಿದ್ ಓತಿತ್ತು ಹೌದ ಚಕ್ ನಾನು ಅನ್ಸ್ ಆಟಮೆಟಿಕ್ ಹಂಗ ಅನ್ಸ್
ಹ್ಮ್ ಹ್ಮ್
ಇನ್ನೆ ವಾದ ಮಾಡ್. ಸುಮ್ನೆ ವಾದ ಮಾಡ್ಕೊಂತ ಹೋದಂಗ ಆಗ್ತದ. ಅ ಎಲ್ಲಾನು.
ವೆಕಿ ನಾ ಪಾರ್ವತಿ ಹಚ್ಚಿ ಉಳ್ಯನಕ್ಕ.
ನಿನ್ನೆ ಹತ್ತು ನಿಮಿಷ ಬಿಟ್ಟು ಹಚ್ಚಂದೆ ಹಚ್ಚಿರ್ಲಿಲ್ಲ ಆಕಿನು ನಾನು ಒಂದ್ ಸ್ವಲ್ಪ ಬ್ಯಾಂಕಿಗೆ ಹೋದೆಲ್ಲ ಅಂದಿದ್ದೇನೆ ನಾನು
ಕಾಲ್ ಕೊಡ್ತೀನಿ ಅಂದ ಇದೆಲ್ಲ
ಅ ಕೊಡದ ಆಲಿಲ್ಲ ಹಂಗ ಬ್ಯಾಂಕಿಗೆ ಹೋದೆ. ನಿಮ ಮಾಮ ಫೋನ್ ಮಾಡಿದ್ರಲ್ಲಾ ಹಂಗ ಅದು ವಿಡಿಯೋ ಕಾಲ್ ಮಾಡಿ ಅಕಿಗೆ ಬಟ್ಟೆ ತಗೊಳಕತಿದ್ರು ಚಿನ್ನುಗ್
ಹ್ಮ್
ಮತ್ತೀಸ್ನಾಲಗ್ ಹೋಗಿದ್ರು ಬೆಂಗ್ಳೂರ್ಕ ನೀನ್ನ
ಹ್ಮ್ ಹ್ಮ್ ಹ್ಮ್
ಟೀ ಶರ್ಟ್ ಪ್ಲಾಜೋ ತೊಗೋಳಾರ ಬ್ಯಾಡ ಅಕಿಗೆ ಈಗ ಹಂಗಗೆ ಟೀ ಶರ್ಟ್ಗಳು ಬೇಕೇ
ಹೌದು
ಆಕಾಗ ಅಲ್ಲಿ ತಂದಿ ಕ್ವಾಲಿಟಿ ಇರುತ್ತೆ. ತ್ತವ್
ಹೌದು ಕ್ವಾಲಿಟಿ ಚಲೋ ಇರ್ತವ್.
ಚಲೋ ಇರ್ತಾವ ಇಲ್ಲಿ ರೇಟ್ ಇದ್ದಿದ್ದಿ ಅಲ್ಲೇ ರೇಟ್ ಇರ್ತತೆ ಅದನ್ನು
ಹೌದು
ಮುನ್ನೂರು ರೂಪಾಯಿಗ್ ಒಂದ್ ಇಲ್ಲಿನ ಮುನ್ನೂ ರೂಪಾಯ್ ಒಂದ್ ಅದಾವು ಟಿ ಶರ್ಟ್ ಅದಕ್ಕ ನಾನ್ನೊಂದ್ ತೋಮಂಬಾರಾಗ ತೋಮಂದಾರ ತದರಿ ಧಾರ್ವಾಡದಾಗ ಮಂಗಗಳೂರಿಂತ ಬಂದ್
ಹ್ಮ್ ಹ್ಮ್ ಹ್ಮ್
ನೋಡ್ಕ ಮತ್ತೇನೋ ಹಬಾರ ಅದಾರಂತ ಬೆಂಗ್ಳೂರ್ಕ
ಹ್ಮ್
ಹೋಂಬ ಅಂದಿ ನಾನು ಇನ್ನೊಂದ ಎರಡು ಅಲ್ಲಿ ಸೆಟ್ ಡ್ರೆಸ್ ಚಲೋ ಸಿಗಿತಾವ ಪ್ಯಾಂಟು ಓಡ್ನಿ ಟಾಪ ಟುಕಡೆೆ ಚಿನ್ನಿ ಹಾಕ್ ಕಲ್ಲ ಅಂತ
ಹ್ಮ್ ಹ್ಮ್ ಹ್ಮ್
ಹ್ಮ ಐದನೂರು ರೂಪಾಯಿ ಎರಡು ನೋಡುುವ ಎರಡು ಸೆಟ್
ಚೊಲೋ ಎಲ್ಲ ಮಸ್ತ
ಐದನೂರು ರೂಪಾಯಿ ಎರಡ್ ಸಟ್ಟಾಕಿ ಡೈಲಿ ಸಾಲ ಹಕೊಂಡತಳ ಅಲ್ಲವೇ
ಹ್ಮ್ ಹ್ಮ್ ಹ್ಮ್ ಹ್ಮ್ ಚಲೋ ಮತ್ತ ಅಲ್ಲಿ ಹಂಗಂದ್ರ
ಹಾ ಚಲೋ ಬರ್ತಾ ಸ್ವಪ್ನ ಫ್ರೀ ಇದ್ರ ಬರ್ಬೇಕಿಲ್ಲ ಊಗ್ ಬಂದ ಹೋಗ್ಬೇಕಿಲ್ಲ ಹ
ಹ್ಮ್ ಬರ್ತ ನಾವಕ ಈಕಿ ಈಗ ಬ ಗಂಗಾ ಬರ ಹೇಳಲ್ಲ ಆಕಿ ಕರ್ಕೊಂಡ್ ಬರ್ತೆ
ಯಾವಾಗ ಬರ್ತೀನಿ ನಂದಾಡಕನು
ಈಗ ಎಕ್ಸಾಮ್ ಮುಗ್ದಾವಲ್ಲ ನಿನ್ನ ಈಗ ಬರ್ತೇನಂದ ಎಡ್ ದಿಂದದ
ನೀವ ಬಂದಂದ್ರ ಸ್ವಪ್ ನಂದು ಕೆಲ್ಸದ
ಹ್ಮ್
ಕೆಲ್ಸದ ನೀಮ ಇಬ್ರಗ್ ಬಿಟ್ಟು ಹೋಗ್ಬಕ್ಂತ
ಹ್ಮ್
ನಿಮ ಇಬ್ರಗ ಬಂದ್ರಲ್ ಒಂದ್ ಒಂದ್ ಎರಡ್ ದಿನ ಇರಾಕತ್ತರಿ ಬೆಂಗಳೂರು ಕೆಲ್ಸದ್ ನಮಗನು
ಹ್ಮ್
ಹ್ಮ ಅದಕ್ ನೀನು ಗಂಗಾ ಇದ್ರನ ಹುಡುಗರು ಬಲ್ಲಿ ಇದ್ದಂಗ ಆತದ ಸ ಶಾಲಿ ಬಿಡ ಸ್ಬೇಕ ಆತದ ಅವ್ರು ನಾವವು ಹೋದೇವಂದ್ರ ಹುಗ್ರಗ ಹೋಗಿ ಅಲ್ಲಿ ಊರಾಗ ಹೋಗದ್ಬಿಟ್ಟು ಬರ್ಬೇಕ ಆತದ ಅದಕ್ಕೆ ನಿಮ್ಗ ಇದ್ದಂಗ ಆತ ಮಾಡ್ದಂಗ ಅ ಜರ ಬರ್ರಂದಿಲ್ಲ
ಹ್ಮ್ ಎಕ್ಕಿ ಬರಾನ ಬರ್ತನ್
ಟೈಮಿಂಗ ಸ ಸಹಾಯ ಮಾಡ್ರವು ಹಕ್ಕದ
ಹ್ಮ್
ಮಾಮನ್ ಸ್ವಲ್ಪ ಕೆಲ್ಸದ ಗಾಡಿ ಡಿಲಿವರಿ ಅಲ್ಲಿದೆೇ ಕೊಡ್ತಾರತ್ತ ಸ್ವಪ್ನ
ಹೌದು ಹ್ಮ್
ಎಕ್ಕ ಹೋಗಬಬೇಕಕ್ಯ್ಯದ ನಾನೇ ಮುಂದಕ್ಕೆ ಹಕಕ ಹಾಗೆ ಬಹಳ ದಿನ ಆಯ್ತದ
ಹ್ಮ್
ನಾನೇ ಮುಂದಕ್ ಹಾಕಕತೀನಿ ಅದಕ್ಕ ಮಾಮ ಏನಂತರ ನಾನು ಹೆಂಗು ಹೋಗಿರ್ತೀನಿ ನೀ ಬಲ ಅ ಬಿಡ್ತಾರ ನನಗ ಅಂತ ಅಂತಾರ ಅವರು ನಾನು ಹೋಗಲಗನಿ ಅವ್ರು ಬರ್ತಾರ ರಾತ್ರಿ ಬರ್ತ ಆರ ಮುಗಕೋ ಮತ್ತ ಏನ್ ಕೆಲಸ ಇರ್ತಾ ಮು ಹಕ್ಕೊಂಡ ಮತ್ತತ್ ಅ ಹೋಗಬಡ್ತಾರ ಅವ್ರು
ಹೌದು
ಹಾ ಗಾಡಿ ಡಿಲಿವರಿ ತಗೊಂಬರಕ್ ಒಂದ ಎರಡ್ ದಿನರ ಬೇಕಿ ಅಲ್ಲ
ಹ್ಮ್
ಅದಕ್ಕಂದ್ರೆ ಅದು ಇಲ್ಲಿ ಬಿಜಾಪುರ್ದ ಆಗ್ಲಿಲ್ಲ ನಮ್ದು ಬೆಂಗ್ಳೂರ್ದ ಕಲಕತನವು
ಹೌದನು ಹ್ಮ್ ಹ್ಮ್
ಸಬ್ಸಿಡಿ ಲೋನ್ದಲ್ಲ ಅಲ್ಲೇ ತಗೋತೀವಿ
ಹ್ಮ್
ಅದಕ್ಕಂತ ಹೇಳಿ ಮತ್ತೇನಿಲ್ಲ ನೋಡ ಅದ ನಿಮ್ಮ ಮನೆಯವ್ರಿಗೆ ಕೇಳ್ದಿ ಟೀ ಶರ್ಟ್ ಇಲ್ಲ ನಿಮ್ಗೆಳ್ತಿಗೆ ಯಾರ
ಹ ಕೆ ಕೆೇಳೆ ನೀ
ಹಾ ಏನಂದ್ರರು
ಹ್ ಆಕಿ ಮಾ ಕೊಟ
ಹೊಟ್ಟಾಳ ಅಂತ ಇಲ್ಲಾಂದ ನನ್ಗೆ ಬೇಕಾಗಿ ತಿುವಕೀಲ್
ಇಲ್ಲ ಆಕೆ ಏನಂತರ ಅವ್ರ ತಂಗಿ ಮೋಷ ಅ ಮಗಳು ಏನು ಹೈದ್ರಾಬಾದ್ ಕಡತ
ನಡದದಂತನ
ಅಕ್ಕಿಗೆ ಆಕ್ಕಿ ಇದ್ರ ನಂದ್ಲತ ನಾ ಮಾಡ್ತೀನ್ ಕೊಡತ್ತಂದ್ರತ
ಹ್ಮ ಹಾ ಹಾ ಹಾ
ಹ್ಮ್ ಯಾವ ಗ ಗೊತ್ತಿತ್ತ ಅಂದ್ರೆ ಸುಮ್ನೆ ಮತ್ ಈ ಕಡೆ ಕೊಡ್ತಿದ್ದ ರೊಕ್ಕಕಾರ ಬರ್ತಿವ ಅಕ್ಕಿಂಗ ಫ್ರೀ ಕೊಡಕತ್ತಾನ್
ಅಯ್ಯ ನಾ ರೊಕ್ಕ ಕೊಡ್ತಿದ್ದೇವ ಅದಕ್ಕೆ ಎಷ್ಟು ಬಿದ್ದದ ಅಷ್ಟು ಕೊಡ್ತಿದ್ದೆಲ್ಲಾ ನಾನು
ಹ್ಮ ಆಯ್ದ ಹಚ್ಚಿತ್ತಿನಿ ದಮ್ ಹೊಲಕಾ